ಕೇಳಿಸ್ತಿದ್ಯಾ.
ಹ್ಮ ಕೇಳ್ತೀದೇ
ಹ್ಮ್ ಕೇಳ್ತೇದೆ ಊಟ ಆಯ್ತಾ.
ಹ್ಮ್ ಆಯ್ತು ನಿಂದು.
ಹ್ಮ್ ಇವಾಗ ಟಿಫನ್ ಮಾಡ್ದೇ ಇನ್ನು ಊಟ ಲೇಟ್ ಎದ್ದಿದ್. ದೇ ಲೇಟು ಆಮೇಲೆ ಹಂಗೆ ಕುತ್ಕೊಂಡೂ ನಮ್ಮಮ್ಮ ನಮ್ಮಣ್ಣ ಜೊತೇಲಿ. ಮಲ್ಲ ಮಾತಾಡ್ತಿದ್ದ್ಯಾ ತಥೋಡೆ ಸವ ಆಯ್ತ ಹ ಅವೆಲ್ಲ ಸುಮ್ಮನೆ ತಿನ್ ಹಕೊಂಡು ನಮ್ಮತ್ತಗೆ ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರಮ್ಮ ಜೊತೆ ಎಲ್ಲಾ ನಾನ್ ಮಾತಾಡತ ಇಷ್ಟೇ ಮಾತಾಡಿ ಆಯ್ತು ಅಮ್ಮ ಅವ್ರ ಜೊತೆ ಮಾತಾಡ್ತಿದಾರ ಸ್ಕೂಲ್ನೆ ಬಂದಧ ರೂಮಲ್ಲಿ ಕೂತ್ುಕಡಿ ಇದದಕ್ಕೆ ಸರಿ ಕಾಲ್ ಮಾಡೋಣ ಅಂತ ನೀನು ಮಾಡ್ದ
ಏನ್ ತಿಂದೆ
ಚಿಕನ ರೈಸ್ ನಮ್ಮ್ ತಾತ ಬರ್ತಿದಿದ್ದಾರೆ ಇವತ್ತು ಹಾ ಒಂದ್ ತಾತ ಬರ್ತಿದಿದ್ದಾರೆ ಫಿಶ್ ಎತ್ಕೊ ಬರ್ತಾರೆ ಇವತ್ತು ಇನ್ನೊಂದ್ ಎರಡ್ ಗಂಟೆಗೆಗ ಹಂಗ ಬಸ್ ಹತ್ತಾರ ಫಿಶ್ ಕರಿ ಇದು ಭಾರತ್ ಕ್ರ್ತಾರೆ ಹಂತಾತ
ಜೋರಿದೆಯಲ್ಲ ಏನ್ ಸ್ಪೆಷಲ್ಲ
ಹ್ಮ್ ಏನಿಲ್ಲ ಅಲ್ಲಿ ಊರಲ್ಲಿ ಸಿಕ್ಕಿದೆ ಅದು ಇಲ್ಲೆಲ್ಲ ಸಿಗಲ್ಲ ಅದು ಮೀನು ಅಂತಂದು ಕೊರ್ಮೀನು ಅಂತಾರ ತಲುಗಲ್ಲಿ ನಮ್ದು ಅದೇತ ಅದನ್ನ ತಗೊಂಡು ಬರ್ತಾ ಇದಾರೆ ಅದನ್ನು ತಯಾರು ಮಾಡ್ತಿ ಚನ್ಬೇಕು ಹ್ಮ ಅಲ್ಲ ಮಾಡ್ ಕಳಿಸ್ತಾರ ನಮ್ಮ್ ಅಜ್ಜಿ ಅದ ನಾವ್ ತಿಿನ್ನಕ್ಕ ಆಾಗಲ್ಲ ಇಲ್ ಸಿಗಲ್ಲ ಫಿಶ್ ಏನು ಇಲ್ಲಿ ಕರೆಕ್ಟ್ ಆಗ ಗೊತ್ತಾಗಲ್ಲ ನಮ್ಗೆ ಅಂತಂದು ಅವ್ರ ಮಾಡ್ಕೊಂಡು ಎತ್ಕೊಂಡ್ ಬರ್ತಾರೆ
ಜೋರ್ದೆಲ್ಲ ನನ್ಗೆ
ನಿನುಗ ನಿನುಗ ಕುಷ ಫಿಷಲ್ಲ ತಿನ್ನಲ್ಲ ಅಲ್ಲ
ನನ್ ಫಿಶ್ ಜಾಸ್ತಿ ಇಷ್ಟ
ಹೌದಾ ಫಿಶ್ ಕರಿ ಇಷ್ಟ ಇಲ್ಲ ಅಲ್ವಾ ನಿಮ್
ಆ ಕರ ಇಷ್ಟ ಇಲ್ಲ ಹಾ
ಮತ್ತತ್ ನಾ ಕರಿ ಅಷ್ಟ ಮಾಡ
ಸೀ ಫುಡ್ ಜಾಸ್ತಿ ಇಷ್ಟ ಅಂತಂದ್ರೆ ಅದ್ರಲ್ಲಿ ಫಿಶನು ಬರಲ್ವಾ
ಹಓ ಹಂಗ ಓಕೆ ಆ ತುಗೊಂಡ ಬಂದ್ ಬಿಡಿ ಪಾನೀಚ್ ಸರಿ ಹೋಗಿ ಏನ ತಿನ್ಕೊ ಬರೋಣ ಏನಾಗತ್ತೆ. ಆ ಮಿಷ್ ಹೋದ್ರ ಆತ ತಿರುನಮಲೆಗ ಹೋಗಿ ಹೋಗಿ ಗಿರಿ ಪ್ರದಕ್ಷಿಣೆ ಮಾ ಗು ಪಾಂಡಿಚರಿಗ ಹೋಗು ತಿರ್ಗಾಡಸ್ಕೊಂಡ್ ಬಾ ಅಷ್ಟ.
ಹ್ಮ ಹ್ಮ ಜೋರ ಇದೆ.
ಇಲ್ಲ ವಿಲುಪುರಂ ಅಲ್ಲ ಲ್ಲಿ ನಮ್ಮ್ ಫ್ರೆಂಡ್ ಪಾಂಡದ ಅದು ಎಲ್ಲಾ ಸೆಟ್ ಮಾಡ್ಕೊಂಡ್ಬಿಡಲ. ಎಲ್ಲ ಹೋಗೋದು ಅಲ್ಲ ಪ್ರದಕ್ಷಿಣೆ ಎಲ್ಲ ಮಾಡ್ಕೊಳೋದು.
ಹ್ಮ ಹ್ಮ.
ಮಾಡಿ ಹೊಂಗಿಬಿಡೋದ ಮತ್ತೆ ತ
ಅವರೇ ಗಂಡ ಹೆಂಡ್ತಿ ಇಲ್ಲಿ ಇರ್ತಾರೆ ನಾವ್ ಅವ್ರ ಮನೆ
ಇಲ್ಲ ಅವ್ರನು ಕರ್ಕೊಂಡ್ ಹೋಗ್ಬಡೋದು ಬನ್ನಿ ಹೋಗೋಣ ಬನ್ನಿ ಹೋಗೋಣ. ತಂದು
ಏ ಬೇಡ ನಮ್ನೆ ಬಿಟ್ಬಿಡು ಅತ್ತಾನ.
ಹ್ಮ ಹಾ ನೋಡೋಣ ಗ್ರೂಪ್ ಹಾಗೆ ಹೋಗದ ಹ್ಞಾ. ಹ್ಞಾ. ನಮ್ ಕಸಿನ್ ನ ನಾಳೆ ಇದಕ್ಕ ಹೋಗ್ಬೇಕು ಹೊಸಕೋಟೆ ಟೆಂಪಲ್ಗೆ ಅಂತಿದ್ಳು ಏನ್ ಮಾಡೋದು ಗೊತ್ತಿಲ್ಲ.
ಹೌದಾ ಕರ್ಕೊಂಡ್ ಹೋಗ್ತಿದಿಯಾ.
ದೆ ನಾಳೆ ಬೇರೆ ಚೆನ್ನಾಗ ಹೋಗ ಬಂದ್ರ ಬಟ್ ಹ್ನ ಬೇಗ ಹೋಗ ಬಂದ ಬಿಡ್ಬದು. ಅದು ಅಂತ ಒಂದಿದೆ ನೋಡ್ಬೇಕ.
ಯಾರಾರ ಹೋಗ್ತೀರಾ ಹೋದ್
ಗೊತ್ತಿಲ್ಲ ನಮ್ ಅಮ್ಮ ನಮ್ಮ ನಾವೆಲ್ಲ ಅನ್ಕೊಂಡಿದ್ದೆ ಅಂತಂದ್ರ ಮತ್ತೆ ಅಮಾವಾಸ್ಯ ಇದೆಲ್ಲ ಅಂತ ನಾನು ಥಿಂಕ್ ಮಾಡ್ತೇನೆ ಜಾಸ್ತಿ ಜನ ಇರ್ತಾರೆ ಹೆಂಗೆ ಅಂತಂದು ಸೊ ಅರ್ಲಿ ಮೋರ್ನಿಂಗ್ ಬೇಗ ಬಿಟ್ಬಿಟ್ರೆ ಹೋಗ ಬರಬೊದು ಅನ್ನೋ ತರ ಇದೆ ಇದ್ರ
ನಿಮ್ ತಾತನೂ ಬರ್ತಾರೆ ಅಂದೇ ಅಲ್ವಾ ಕರ್ಕೊಂಡ ಹೋಗ ಬಂದ್ಬಿಡು.
ಇಲ್ಲ ಬರಲ್ಲ ಯೇ ಯಾವ್ ಬಂದಿದ ಬರದ ಬೆಂಗಳೂರಿಗೆ ಬರದ ಹೆಚ್ಚು ಕಮ್ಮಿ ಅವ್ರು ನಾಳೆ ಎಲ್ಲ ಬಿ ಬರ್ತಾರ. ಹೊಲಲ್ಲ ಓ ಏನೋ ಅತಿಬಿಡಪ್ಪ ಅಂತರ ನಮ್ಮಗ ಮನೇಲಿ. ಹ ನಾವು ಬಿಡ್ತತ ಮಾಡ್ತಾರೋ ಇಲ್ಲವ ಗೊತ್ತಿಲ್ಲ ಅವರು.
ಹು ನನಗ ಪ್ರಕಾರ ಬಿಡಲ್ಲ ಅನ್ಸುತ್ತೆ ಹೇಳ್ಬಿಡು ನಿಮ್ ಕಜಿನಿಗೆ ಯಾರನ್ನಾದರೂ ಕರ್ಕೊಂಡ್ ಹೋಗ್ಬಾಂತಾ.
ಹ ಅದೇ ನನಾ ಹೇಳಿಲಾಬಿಡು ಇಷ್ಟೊಂದು ಅಮೌಂಟ್ ಬರಬೇಕ ನನಗ. ಹ್ಮ್ ಮತ್ತೆ ಎಲ್ಲಿದ್ದಾರಂತೆ ನಿಮ್ಮ ಅಮ್ಮ ರ
ಅವರು ರಿಷಿಕೇಶ್
ಹ ರೀಚ್ ಆಗ್ಬಿಟ್ರಾ. ಹೆಂಗಿದೆ ಅಂತ ಇವಾಗ ಎಲ್ಲಾ ನಿದ್ದೆ ಮಾಡತಿದ್ರು ಕೋಲ್ಡ್ ಕಾಫ ನೆಗಡಿ ಎಲ್ಲಾ ಇದೆ ಅಂ
ಹಾ ನಾನ ಅಂದ್ರೆ ನಮ್ ದೊಡಮ್ಮಗ್ ಸ್ವಲ್ಪ ಹುಷಾರಲ್ಲ ನಮ್ಮಮ್ಮಗ್ ನಾರ್ಮಲ್ ಆಗಿದೆ ಇದ್ದರನ್ನು ನಾರ್ಮಲ್ ಇದ ಇದೆಯಂತೆ ಜಾಸ್ತಿ ಬಿಸಲ ಜಾಸ್ತಿ ಕೋಲ್ಡ ಇಲ್ಲಾ. ಬೆಳಿಗ್ಗೆ ಚಳಿ ಇತ್ತಂತೆ ಇನ್ ಮೇಲೆಲ್ಲಾ ಅವರ. ಇವರದೇ ಖರ್ಚು ರೂಮು ಗಿಮು ಎಲ್ಲ ಅವ್ರೇ ಮಾಡ
ಹೌದಾ ಅಂದ್ರೆ ಅವರು ಮಾತಾಡ್ಸ್ಕೊಡಲ್ವಾ ಯಾರ್ದು ಯಾರ ತ್ರ ಏನೋ ಮಾತಾಡ್ಸಿ ಇದ ಮಾಡೋದು ಆತ್ರ ಏನ ಇಲ್ವಾ.
ಅಂದ್ರೆ ಅಲ್ಲಿಂದ ಹೆಂಗ್ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಆ.
ಗೈಡ್ ಮಾಡ್ತಾರ ಆ ಇವಾಗ ಮತ್ತ ತ್ತೆ ಇವಾಗ ಎಷ್ಟು ದಿವಸ ಆಯಿತು ಇನ್ನು ಇಪ್ಪತ್ ದಿವಸ್ ಆಗಿಲ್ಲ ಅಲ್ವಾ ಇವಾಗ ಏನು ಹದಿನೈದು ದಿವಸ್ ಆಗಿಲ್ಲ ಹದಿಮೂರ ದಿವಸ್. ನ ಹದ್ನಾಲ್ಕು ದಿವಸ ನಾವ ಇರ ಹದ್ನಾಲ್ಕು ದಿವಸಕ್ಕೆ ಮುಗೀತಾ. ಹ್ಮ್ ಹ್ಮ್ ಹ್ಮ್ ಮತ್ ಇಪ್ಪತ್ ದಿವ್ಸ ಏನೋ ಅಂತಂದ. ಮತ್ತೆ ಇದು ನೇಪಾಲ್ದ ಏನ ಎಕ್ಸ್ಟೆಂಡ್ ಮಾಡಿರೋದಕ್ಕೆ ಅದಕ್ಕೊಂದು ಇಷ್ಟು ಅಂತ ಎಕ್ಸ್ಟ್ರಾ ಪೇ ಮಾಡ್ಸ್ಕೊಂಡ್ರು ಅದೆಲ್ಲ ಮಾಡದ್ರಲ್ಲ.
ಹ ಆಗಿದೆ ಆಮೇಲೆ ಇನ್ನ ಕವರ್ ಆಗತ್ತಲ್ಲ ಇವಾಗ ಒಂದ ಟೆನ್ ಡೇಸ್ ಈ ಕಡೆ ಆ ಇದು ಕೇದರ್ ಬದ್ರಿ ಎಲ್ಲ ಹೋಗ ಬಂದ್ಮೇಲೆ.
ಹ ಹ
ಮತ್ತ ರಿಮೇನ
ಹೌದಾ ಸ್ವಲ್ಪ ದಿಸಾ ಅಷ್ಟೆ ಮತ್ತೆ ಅವ್ರೇ ನೋಡ್ಕೊಣದ
ಹಾ ಇವಾಗ ಅದು ಕೇಳಿದಾರು ಬದ್ರಿಗೆಲ್ಲ ಅಲ್ಲಿ ಬಸ್ ಅದೇನು ಹೋಗಲ್ಲ ಅಲ್ವಾ ಜೀಪ. ಮದಲೇ ಹೋಗ್ಬೇಕು. ಸೊ ಅದು ಒಂದ್ ಕೇದಾರ್ ಬದ್ರಿ ಮತ್ತೆ ಯಮೋನೋತ್ರಿ ಗಂಗೋತ್ರಿ ಇವ್ ನಾಕ್ ಪ್ಲೇಸಸನ ಇವ್ರ ಖರ್ಚು ಆಮೇಲೆ ಮತ್ತೆ ಅಲ್ಲಿಂದ ಬಂದ ಆದ್ಮೇಲೆ ವಾಪಸ್ ಇವ್ರದೆೇ.
ಹೌದಾ ಹಾ ಹಾ ಹಾ ಹೌದಾ ಕೆೆ
ನೋಡಿ ಬರಕೆ ಟೆಂಡ್ ಡೇಸ್ ಆಗುತ್ತೆ ಹ್ಮ್ ಹಾ
ಹ ಹ ಹಾ ಮತ್ತೆ ಇವಾಗ ಇಲ್ಲೆಲ್ಲಾ ಹೆಂಗೆ ರೋಮು ಇದು ಅಂತಂದ್ರೆ ಜಾಸ್ತಿ ಆಗುತ್ತಲ್ಲ
ರೂಮೂ
ಊಟ ಊಟ ಎಲ್ಲ ಅವರೇ ಇದ್ ಮಾಡ್ತಾ ರ ಆಟ್
ಎಲ್ಲ ಅವ್ರ್ದ ಎಲ್ಲಾ ಅವ್ರ್ದ ಕಂಪ್ಲೀಟ್ ಟೋಟಲ್ ಕರ್ ಶೂ ಅವ್ರ್ದೇ ಇವಾಗ ಒಂದ್ ಆ ಫೋರ್ ಪ್ಲೇಸಸ್ ಮು ಹ್ಮ್ ಹ್ಮ್ ಹ್ಮ್
ಹೌದು ಅ ಮತ್ತೆ ನಮ್ ನಾನ್ ಯಾವ್ದೋ ಒಂದು ಇದು ನೋಡ್ತಿದ್ದೆ ಇನ್ಸ್ಟಾನಲ್ಲಿ ಇದು ಇಲ್ಲಿಂದ ಲಡಾಖ್ ಹೋಗಿದ್ದಾನ ನಮ್ಮ ಚಿತ್ತೂರಿಂದ ಲಡಾಖ್ ಗಾಡಿಯಲ್ಲ ಹೋಗಿದ್ದಾನ ಹಲ್ಲ ಫೈವ್ ಡೇಸ್ ಅಲ್ಲಿ ರೀಚ್ ಆಗಿದ್ದಾನೆ ಸೊ ನನ್ಗೆ ಅನ್ಸಿದಿದೆ ನಾನನ್ ನಮ್ಮ ಮಾವ ಪವನ್ ಮಾವ ಅಂತ ಇದಾರೆ ವೈಟ್ ಫೀಲ್ಡ್ ಅಲ್ಲಿ ಅವ್ರಗೆ ಯಾವ್ರ ಜೊತೆ ಸೇರ್ಕೊಂಡು ಆದ್ರ ಆದ್ರೆ ಹೋಗೋಣ ಅಂತ ಪ್ಲಾನ್ ಇದೆ ನೋಡೋಣ
ಓ ಓ ಹೌದಾ ಶೋರಾ
ನನ್ ಹಂಗೆ ಕಳ್ಸಿದ್ದ ಅವ್ರಿಗೆ ಎರಿಲು ಸುಮ್ಮ್ನೆ ಹೆಂಗೆ ಹೆಂಗ್ ಮಾವ ನಾವೇ ಹೋಗೋಗೋುದು ಅಂತ ತಂದ ಅದಕ್ಕ ಅವರು ಹೋಗೋಣ ಮಚ್ಚ ಫಸ್ಟ್ ಇಲ್ಲ ಎಲ್ಲಾದ್ರೂ ಲೋಕಲ್ಗಿ ಹೋಗ್ತಿರ್ಕೊಂಬರೋಣ ಫಸ್ಟ್ ಅತೇಳ್ರೆ ಆಮೇಲೆ ಅಲ್ಲೆಲ್ಲ ಹೋಗಿನ ಅಂತಂದ ಅದಕ್ಕೆ ಅನ್ಕೊಂಡೆ ನಾನ್ ಹೋಗಿದ್ದ್ ನಿಂಗ ಗೊತ್ತಿಲ್ಲಬಿಡು ಇನ್ನ ನನ್ ಗಾಡಿ ಹಾ ಎಡಿ ಆರು ಸಾವಿರ ತಿರುಗಾಡೈತೆ ಆರು ಸಾವಿರ ತಿರುಗಾಡಿದೆ ನನ್ನ ಗಾಡಿ ಆಲ್ರೆಡಿ ಆರು ಸಾವಿರ ಕಿಲೋಮೀಟರ್ ಅವಗೆ ಅವರಿನ್ನ ಒಂದು ವರ್ಷ ಆಗಿದೆ
ಮೆಂ ಮಿಲ್ಸುರ ಲಾಗ್ ಆದ್ರೆ
ಹ
ಹ್ಮ್ ಹ್ಮ್ ಅದೇ ಅವರು ಲಾಂಗ್ ಎಲ್ಲೂ ಹೋಗ್ಲ ಅಲ್ವಾ ಮಂಗಳೂರು ಹ
ಹಾ ನಾನ ಅಲ್ಲಿ ಹೋಗಿ ಬಂದಿದ್ದೇನಿ ಆಲ್ರೆಡಿ ಇಷ್ಟು ಆಲ್ಮೋಸ್ಟ್ ಸೇಮ್ ಏಟ್ ಕಿಲೋಮೀಟರ್ಸ್ ಮೇಲೆ ಇರುತ್ತೆ ಮಂಗಳೂರಿಗೆ
ಹ ಬ್ಬಿಯಸ್ಲಿ ಹಾ
ಹ್ಮ್ ಅಂಗೆ ಏನಿಲ್ಲ. ನಾನ್ ಆರಾಮಾಗಿ ಹೋಗಬಹುದು ಅಊರ್ರಿಗೆ ಸ್ವಲ್ಪ ಭಯ ಸ್ವಲ್ಪ ಹಂಗೆ ಹಿಂಗೆ ಅಂತಿದರೆ
ಹ್ಮ್
ರೈಡಿಂಗ್ ಅದಕ್ ಇನ್ವೆಸ್ಟ್ ಮಾಡಿ ಇದು ಮಾಡ್ಬೇಕಾಗುತ್ತೆ ಬಟ್ ಸಕತಗಿ ಇರುತ್ತೆ ಇಲ್ಲಿಂದ ಗಾಡಿಯಲ್ಲಿ ಹೋಗ್ಬೇಕು ಏನಿರುತ್ತಲ್ಲ ಫೀಲ್
ಅದು ಆಕ್ಚುಲಿ ಲದಾಖ್ದು ದಾರಿ ಇದೆ ಅಲ್ವಾ ಅದು ಸೂಪರ್ ಆಗಿದೆ
ಅದೇ ಹೇಳ್ತಾರೆ ಅದು ಅದಕ್ಕೆ ಲೋಗಿ ಎಲ್ಲ ಇದು ಎಲ್ಲ ಒಂದು ಒಂದು ಜಾಬ್ ಇ ನಾದ್ ಇದಾಯ್ತ ಒ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ರಿಪ್ ಹಾಕೊಂಡ್ ಜಮ್ ಅಂತ ಎಲ್ಲಾ ಸುತ್ತ
ಇವಳ್ ಮೆಸೇಜ್ ಮಾಡಿದ್ಲ ನನ್ಗೆ ಮತ್ತ ಬೆಳಿಗ್ ದಾವಣಗೆರೆ ಒಳ
ಯಾರು ಏನಂತ
ಆ ಆಗಸ್ಟ್ ಅಲ್ಲಿ ಇಲ್ಲ ಇಲ್ಲ ಆಗಸ್ಟ್ ಅಲ್ಲಿ ವಾರಣಾಸಿಗೆ ತಿದೀನಿ ಬರ್ತೀರಾ ನೀವು ಅಂತ
ಯಾರ ಜೊತೆ ಹೋಗ್ತಾಳ ಅಂತ ಆಗಷ್ಟನಲ್ಲಿ
ಅದೇ ಹಾಕ್ದೆ ಯಾರ್ಯಾರು ಹೋಗ್ತಾ ಇದ್ದೀರಾ ಅಂತಂದು ಏನು ರಿಪ್ಲೈ ಕೊಟ್ಟಿಲ್ಲ
ಹ ಹ ಹ ಇಲ್ಲಿ ನೆಟ್ಟಿಗೆ ಇಲ್ಲಿರೋ ಪಕ್ಕದಲ್ಲಿರೋ ಯಾವ್ದಕ್ಕೂ ಪ್ಲೇಸ್ಗಳು ಹೋಗಕ್ ಆಗಲ್ಲ ಮತ್ತೆ ವಾರ್ನಸಿನ
ಹ್ಮ
ಅವ್ಳಿಗೆ ಗೊತ್ತ ಹಾಗಲ್ಲ ಅವಳಿಗೆ ಇಲ್ಲೇ ಪಾಂಡಿಚೇರಿಲ್ ಬಿಟ್ಟ ಬಂದ್ರೆ ಹೆಂಗ್ ಬರ್ಬೇಕಂತ ಗೊತ್ತಿಲ್ಲ
ಹೂ ಹೂ ಹೂ
ವಾರಣಾಸಿ
ಹ್ಮ್ ಆದ್ರೂ ನೀನೇನು ಅನ್ ನಮ್ನೆಲ್ಲಾ ಬಿಟ್ಟು ಲೆಡಕ್ ಹೋಗ್ಬೇಕು ಅಂತೆಲ್ಲಾ ಪ್ಲಾನ್
ಹನ್ನ ಪ್ಲ್ಯಾನ್ ಮಾಡಕ್ ಏನಿದೆ ಪ್ಲಾನ್ ಆಗ್ತಾ ಇರುತ್ತೆ ನೀನ್ ಹಾಕಿಲ್ವಾ ಇವಾಗ ಪ್ಲಾನ್ ಹೋಗ ಬರಕ್ಕೆ ಒಂದ ತಿ್ಗಳ ಟ್ರಿಪ್ ಒಂದ ತಿಂ್ಗಳ ಟ್ರಿಪ್ ಪ್ಪಂದತ್ ನಮ್ ಕಝಿನ್ ಿ ಇಂತಲ್ಲ ಅವ ಕೇಳ್ತಿದ್ಲು ಯಾವ ಟ್ರಿಪ್ ಹೋಗಿಲ್ಲ ಏನಿಲ್ಲ ಹಾ ಇಲ್ಲ ಇಲ್ಲ ಒ ಹ ಅವಳು ಹೇಳ್ತಿರ್ತಾಳೆ ಅದೆಲ್ಲಾ ಆಗದಲ್ಲ ಹ
ಅಲ್ಲ ನೀನ್ ಹೇಳ್ಬೇಕಿತ್ತು ಅವಳು ಏ ನೀನ್ ಹೇಳ್ಬೇಕಿತ್ತು ಇಲ್ಲ ಅವ್ರಮ್ಮ ಅಷ್ಟೇ ಮಷ್ಟೆ ಹೋದ್ರರು ಇವಳ ಹೋಗ್ಲಿಲ್ಲ ಬಾ
ಹ್ಮ್ ಅದೇ ಅಂದೆ ನಾನು ನಾನು ಅದೇ ಅಂದೆ ಮದ್ವೆಗಂತ ಹೋಗ ಮತ್ತೆ ಫ್ಲೈಟ್ ಹಂಗ ಹಿಂಗ ಅಂತಂದ್ರ ಅವ್ರ ಅಮ್ಮ ಬೇಡ ಅಂತಂದ್ರ ಹೋಗು ಮತ್ತೆ ಅಲ್ಲಿ ಹೋಗಿ ಎಲ್ಲಾ ಒಬ್ಳ ಹೋಗ ಕಷ್ಟ ಆಗುತ್ತೆ ಕನ್ನ ಸೋಮನಾಥ್ವಂದ ಅತ್ತನ ಅಂತರಾನ
ಹ್ಮ್ ಹ್ಮ್
ಹ ಸರಿ ಓಕೆ ಬೈ
ಬಾಯ್ ಹ್ಮ್ಮ್.